ಇ್ಟಾಾಗ ಒಲ್ಲ ನೀವು
ಇಪ್ಪತ್ತೋಳು
ಇಪ್ಪತ್ತೇಳು ಕಂಪ್ಲೀಟ್ ಆಗ್ಯಾವಲ್ಲ
ಇಪ್ಪತ್ತೇಳಳ್ು ಇಪ್ಪತ್ತ ಕಂಪ್ಲೀಟ್ ಆಯ್ತ ಇಪ್ಪತ್ತೇಳಲ್ಲಿ ಇರ್ಕಲ್
ಹ್ಮ್ ಇಪ್ಪತ್ತು ಚೊಣ ಹಜಾರ ನಕಚ ಲೆಮ
ಹ್ಮ್
ಇಪ್ಪತ್ತಏಳು ಇತ್ತುೊಂದಾದ್ರೆ ಇಪ್ಪತ್ತು ಇಪ್ಪತ್ತೆಂಟ ಆಗ್ತಲ್ಲಂದ ಆದ್ರ
ಹಾ
ಹ್ಮ
ಹ್ಮ್ ಇಪ್ಪತ್ತೆಂಟಾವತ್ತುದು ನ
ಅಚಾನ ಕಚ್ನಲ್ಲಿ ಇಪ್ಪತ್ತುೆಂಟ ಚಲಂತ
ಕಕ್ಟ್ ಕಕ್ಟ್ ಕಕ್ಟ್ ಕಕ್ಟ್
ನೀ ನೀನ ಕನ್ಫ್ಯೂಸ್ ಮಾಡ್ಸಿದ ಸ್ವಲ್ಪ ಅಷ್ಟೇ
ಅಲ್ಲೇ
ಹ್ಮ್
ಟ್ರಾ ಫಾರ್ಮಸಿ ತಗೊಂತಿವಲ್ಲ ಆಫ್ಟರ್ ಅಪರ್ಚುನಿಟಿ ಗಳ್ ಯಾವಾವ್ಗೊತ್ತ.
ಏನು
ಆಪೋರ್ಚುನಿಟಿ
ಫಾರ್ಮಸ್
ಲ್ಲ ಚುಟ್ಟೆಯ
ಆಪರ್ಚುನಿಟಿ ಐ ಡೋಂಟ್ ನೊ ಬ್ರೋ ನನ್ ಫಾರ್ಮಸಿ ಸ್ಟೂಡೆಂಟ್ ಅಲ್ಲಲ್ಲ
ಆಗ ಫಾರ್ಮ್ ಹೋದ್ಮೇಾಲ
ಎರಡೇ
ಅಲ್ಲೇ ನಾ ಫಾರ್ಮಸಿ ಸ್ಟೂಡೆಂಟ್ ಅಲ್ಲಲ್ಲ.
ನೀನ್ ಫಾರ್ಮಸಿ ಸ್ಟೂಡೆಂಟ್ ಅಲ್ಲ ಅಂದ್ರು ಗೊತ್ತದೆ ಆಯ್ತಾ ಸುಮ್ ಇರಲ್ಲ.
ಫಾರ್ಮಸಿ ಸ್ಟೂಡೆಂಟ್ ಆದ್ರೆ ಗೊತ್ತಿರ್ತತಿ.
ಫಾರ್ಮಸಿ ಅಷ್ಟ ಓದ್ತಿದಿ ಫಾರ್ಮಸಿಸ್ಟ್ ಫಾರ್ಮಸಿಸ್ಟ್ ಆ ಮತ್ತೆ
ಫಾರ್ಮಾಸಿಸ್ಟ ಆತಿವ್ ಬಿಡೂ
ಡ್ರ ಡ್ರಗ್ ಇನ್ಸ್ಪೆಕ್ಟರ್
ಆ ಡ್ರಗ್ ಇನ್ಸ್ಪೆಕ್ಟರ್ ಮತ್ತೆ ಇಂಡಸ್ಟ್ರಿ ಗ್ ಹೋಗ್ಬೋದ್ಲೇ
ಇಂಡಸ್ಟ್ರಿ
ಹ್ಮ್ ಇಂಡಸ್ಟ್ರಿ ಗ್ ಹೋಗ್ಬೋದು. ಮತ್ತೆ ಅಂದ್ರೆ ಏನೆ
ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾ ಅದ್ರಾಗೆ ಬರ್ತದಲ್ಲ.
ಆ ಇಂಡಸ್ಟ್ರಿದಾಗ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬರ್ತದ.
ಮತ್ತೆ
ಮತ್ತೆ ಮತ್ತೆ ಏನು ಅಂದ್ರ ಮತ್ತೆ ನಂದ್ರ ಗೊತ್ತಿಲ್ಲ ಬುಡು.
ಇಂಡಸ್ಟ್ರಿ ಇಂಡಸ್ಟ್ರಿ ಹ
ಇಂಡಸ್ಟ್ರಿ ಅಲ್ವೇನ ಮತ್ತೇನ್ ಬರ್ತಾವಪ ಫಿಫ್ಟಿ.
ತಡಿಯ ನಾನ್ ಚಾರ್ಜ್ ಜಿಟಿ ಯಾಗ್ ಹುಡ್
ಚಾರ್ಟ್ ಜಿ ಬಿ ಟಿ ಯಾಕ್ ನೋಡ್ತೇ ಚಾರ್ಟ್ ಜಿ ಬಿ ಟಿ ಇರೋದೆ ಯೂಸ್ ಮಾಡ್ಕಕಂದೆ.
ಫಸ್ಟ್ ಇಟ್ ಇಸ್
ತಗೊಳ್ಳೆ ಫಸ್ಟ್ ಕಂಡಕ್ ಪ್ರೊಡಕ್ಷನ್ ಗೆ ಅದೆ ಎಕ್ಸ್ಟ್ಯೂಟಿವ್ ಪ್ರೊಡಕ್ಷ್ ಕ್ವಾ ಕ್ವಾಲಿ ಸಿಟಿ ಕಂಟ್ರೋಲ್ ಆ ಕ್ವಾಲಿಟಿ ಅಂಡ್ ಸೋರ್ಸ್ ರಿಸರ್ಚ್ ಡೆವಲಪ್ಮೆಂಟ್ ರಗ್ಯುಲೆಟ್ರ್ ಆಫಿಸರ್ಸ್ ಫಾರ್ಮಾ ಕೊಗ್ಲನಿನ್ ಇಂಸಿಸ್ ಅಾಸೋಸಿಯೇಶನ್.
ಜೋರ್ಸ್ ಹೇಳೆ ಒಂದ್ ಸ್ವಲ್ಪು
ಹೇಳ ಹ ಫಾರ್ಮಸಿಟಿಕಲ್ ಇಂಡಸ್ಟ್ರಿ ಅಗ ಫಾರ್ಮಸ್ಯೂಟಿ ಇಂಡಿಗಲ್ ಇಂಡಸ್ಟ್ರಿ ಕ್ಲಿನಿಕಲ್ ಹಸ್ ಹಪ ಫಾರ್ಮಸಿಸ್ಟ ಹ ಮೆಡಿಕಲ್ ರಿಸ ಏನ
ಫಾರ್ಮಸ್
ಅಲ್ಲೇನ್ ನಿನಿಗ್ ನಿನ್ ನಿನ್ ಏನ್ ಮಾಡಗೈತೋ.
ನನಗ್ ಕರೆಕ್ಟ್ ಕೇಳ್ಸ್ ಹೌದು ಒಲ್ದು ಫಿಫ್ಟಿ ಕರೆ ಅಂದ್ರು ಹೇಳಾಕತ್ನಿ.
ಲೇ ಇಯರ್ ಬಡ್ಸ್ ಸೊಪ್ಪು ವಾಲ್ಯೂಮ್ ಜಾಸ್ ಚುಟ್ಟು ಬರ್ಲೆ ಕರೆಕ್ಟ ಆಗಿ.
ಫುಲ್ಲೇ ಇಟ್ಕೊಂಡಿನ್ ಬಡ್ಸಿಂದು
ಮತ್ತ್ ಮುಗಿಯತ್ ನೋಡು ಫಾರ್ಮಾಸಿಟಿಕಲ್ ಇಂಡಸ್ಟ್ರಿ.
ಆ ಫಾರ್ಮಸಿಟಿಕಲ್ ಇಂಡಸ್ಟ್ರಿ.
ಕ್ಲಿನಿಕಲ್ ಅಂಡ್ ಹಾಸ್ಪಿಟಲ್ ಫಾರ್ಮೆಸಿ
ಹಾ
ಮೆಡಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅ್ಯಂಡ್ ಫಾರ್ಮಾ ಮಾರ್ಕೆಟಿಂಗ್
ಏನನು ಮೆಡಿಕಲ್
ಅದೇ ಸಟನ್ಫೋನ್ ಎಲ್ಲಿ ಇಟ್ಕೊಂಡಲ್ಲ ಕುೊಂಡ ಇಕೊಂಡ
ಫೋನು ಮುಂದ ನೆ ತಗೊಂಡಿನಿ ತಡಲ್ಲ ಬಡ್ಸೆ ಆಫ್ ಮಾಡ್ತನಿ ಬಡ್ಸೆ ತೆಗತನಿ ತಡೆ ಏನ್ಿಲ್ಲ ಟುಂಕೊ ಟುಂಕೊ ಅಂದ ಅಲ್ಲ ಬಡ್ಸೆ ಆಫ್ ಮಾಡತ್ನಲ್ಲಿ ಬಡ್ಸೆ ಬ್ಯಾಡ ಇಗಿಟ್ಟಕಂದೆ ಮಾತಾಡ್ತು ಒನಕ್ ಇವಗ ಮಾತಾಡ್ತ ಇವಾಗ
ಮೆಡಿಕಲ್ ರೆಪ್ರೆಸೆಂಟೆಟಿವ್ ಅಂಡಂಡ್ ಫಾರ್ಮಾ ಮಾರ್ಕೆಟಿಂಗ್
ಹಾ ಅದ ಫಸ್ಟ್ ಇನ್ ತಿಳ್ಕ ಬಂದನ್ ನಿನ್ಗ ಬಂದ ಏ್ ನಿಮ್ಮಾಯ ನೀ ಫಸ್ಟ್ ನಿ ತಿೇಕ ಬ ನ ನಿನ್ಗ ಒಂದೊಂದ ಒಂದೊಂದು ಕರೆಕ್ಟ್ ಆಗ್ತಿ
ಫಾರ್ಮಸ್ಯೂಟಿಕಲ್ ಇಂಟ್ರಸ್ಟ್ರಿ
ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬರ್ತದ ಅದ್ರ ಹಾಗೆ ಹ ಕಂಪನಿ ಬಾರತಾ
ಹ ಮ್ಯಾನ್ ಹ ಕ್ವಾಲಿಟಿ ಕಂಟ್ರೋಲ್ ಮಾಡೋದು ರಿಸರ್ಚ್ ಡೆವಲಪ್ಮೆಂಟ್ು
ಹ ಎಲ್ಲಾ ಮ ಇಂಡಸ್ಟ್ರಿಿದಾಗ ಬರ್ತ
ಹಾ ಪ್ರೊಡಕ್ಷನ್ ಎಕ್ಸ್್ರ ಇದ್ರಾಗ ಬರುತ್ತಾ
ಹಾ
ಹ ಕ್ಲಿನಿಕ್ ಕ್ಲಿನಿಕ್ ಅಲ್ಯಂಡ ಹಾಸ್ಪಿಟಲ್ ಫಾರ್ಮಸಿ
ಹ ಅದೇ ಮತ್ತೆ ಹಾಸ್ಪಿಟ್ಲ್ ಕ್ಲಿನಿಕ್ ಬತೆಾಗ ಮೆಡಿಕಲ್ ಹಾಕೆ ಕೂಡ್ಬೋದು
ಹ್ಞೂ ಹ ಹಾಸ್ಪಿಟಲ್ ಫಾರ್ಮಸಿಸ್ಟ್ ಕ್ಲಬಿಕ್ ಫಾರ್ಮಸಿಸ್ಟ್ ಡ್ರಗ್ ಇನ್ಫಾರ್ಮೇಶನ್ ಸ್ಪೆಷಲಿಸ್ಟ
ಹಾ ಡ್ರಗ್ ಇನ್ಸ್ಟಾಲೂಷನ್ ಇದು ದಾರ ಹ
ಪ ಪಷಂಟ್ ಕೌನ್ಸಿಲಿಂಗ್ ಸರ್ವೀಸಸ್
ಹ ಅದೇ ಸ್ಟೇಷನ್ ಮೆಡಿಕಲ್ ಕ್ಯಾಂಪ್ ಕೊಡ್ಬಹದು
ಅಲ್ಲದೆೇ ಪೇಷ್ಯಂಟ್ ಕೌನ್ಸಿಲಿಂಗ್ ಸರ್ವೀಸಸ್
ಹ ಅದೇ ಮೆಡಿಕ ಕ್ಲಿನಿಕ್ ಇದ್ದಂಗ
ಹೌದೌದು
ಹಾ ಮತ್ತ
ಹ ಮ ಮಡಿಕಲ್ ರಬ್ರ ಫಾರಮ ಮಾರ್ಕೆಟಿಂಗ್
ಮೆಡಿಕಲ್ ರರಿಪ್ರೆಸೆಂಟೇಟಿವ್ ಅಂದ್ರೆ ಬ್ಯಾರೆ ಮೆಡಿಕಲ್ ಕೆಲ್ಸ ಮಾಡದು ಅದೇ ಮಾರ್ಕೆಟಿಂಗ್ ಎಲ್ಲ ಅದ್ರಾಗ ಬರ್ತದೆ
ಹ ಪ್ರಾಡಕ್ಟ್ ಎ ಅದ್ರಾಗ ಬರ್ತಾರೆ ಅದ್ರಾಗ ಬರ್ತ ಇದನ್ನು ಅದ್ರ ಫಾರ್ಮಸ್ಯೂಟಿಕಲ್ ಸೇಲ್ಸ್ ಅಂಡ್ ಮ್ಯಾನೇಜ್ ಅ ಇ ಕೂಡ ಕ್ಲಿನಿಕಲ್ ರಿಸರ್ಚ್ ಚ
ನಿನ್ ಕಲ್ ಸರ್್ರ ಮತ್ತೆ ಇಂಡಷ್ಟದಾಗ ಬರ್ತದೆ
ಕ್ಲಿನಿಕಲ್ ಸರ್ಸ್ಸ್ಸ್ಸಷ ಕ್ಲಿನಿಕಲ್ ರೈಯರ್ ಕಆರ್ಡಿನೇಟರ್ ಆಫಾರಮಕೋವಿ ಚ ಆ ಕಾರ ಪ ಸಾಟ ಸಾರ ಬಸ್ ಸೇಫ್ ಶಸ್
ಹ್ಮ
ಹ ಗೌರ್ಮೆಂಟ್ ಜಾಬ್ಸ್ ಅಂತ ಬಂದ್ರ ಗರ್ಮೆ ಗೌರ್ಮೆಂಟ್ ಜಾಬ್ಸ್ ಅಂತ ಬಂದ್ರ
ಹಾ ಕನ ಇ ಗವರ್ಮೆಂಟ್ ಹಾಸ್ಪಿಟಲ್ ಫಾರ್ಮಸಿ ಅಷ್ಟೇ ಏನಿಲ್ಲ ಗೌರ್ಮೆಂಟ್ ಜಾಬ್ ಆಗ
ಾ ಫಸ್ಟ್ ಇನ್ಸ್ಪೆಕ್ಟರ್ ಡ್ರಗ್ ಇಸ್ಪೆಕ್ಟ್ರ ಫಸ್ಟ್ ಐತಾ ಆಮಲೆ ಗ ಗರ್ಮೆಂಟ್ ಫಾರ್ಮಾಸಿಸ್ಟ್ ಐ ರೈಲು ಫಾರ್ಮಸಿಸಟ್ ಐತೆ ಫಾರ್ಮಸಿಸ್ಟಿನ ಎ ಐ ಎ ಎನ್ ಎಸ್ ಐತಿ ಎಸ್ ಐ ಎಸ್ ಐ ಐ ಫಾರ್ಮಾಸಿಸ್ಟ ಫಾರ್ಮಾಸಿಸ್ಟ್ ಏನು ಅಂದ್ರೆ ಅವ ಸೆಕ್ಟರ್ ಅಲ್ಲಿ ಅಂದ ಆ ಫಾರ್ಮಸಿಸ್ಟ್ ಸೆಟರ್ ಸೆಕ್ಟರ್ ಅಲ್ಲಿ ಮಾಡ್ಬಹದು ಕೆಲ್ಸ ಮಾಡಬಹುದು ಅಂತ ಆದ ಸೆಕ್ಟರ್ ಳ ತ
ಅದೇ ಪಲೀಸು
ಇ ಎ ಇ ಎಸ್ ಐ ಎ ಸಿ ಇ ಎಸ್ ಐ ಸಿ ಮತ್ತೆ ಸಿ ಸಿ ಎ
ಅಂದ್ರೆ ಏರ್ ಏರ್
ಕೆಡ ಐ ಎನ್ ಎಸ್
ಹಾ
ರಿಸರ್ ಎಸೋಸನ್ ಗರ್ಮೆಂಟ್ ರಿಸರ್ ಆರ್ಗನೈನ್ ಹಯರ್ ಸ್ಟಡೀಸ್
ಹ್ಮ
ಏನು
ಹೈಯರ್ ಸ್ಟಡೀಸ್ ಅಂದ್ರೆ ಎನ್ಫಮ್ ಮಾಡ್ಬೇಕ್ತ ನಾವವು
ಫಸ್ಟ್ ನ್ಫರ್ಮತಿ ಫಾರ್ಮಸಿ ಎಂ ಫಾರ್ಮದಲ್ಲಿ ಫಾರ್ಮಾಸೂಟಿಕ್ಸ್ ತೊಗಬೋದು
ಆ ಕಾಲೇಜ್ ಕಾಗನಸ್
ಕೊಬನ ಕೊಬನಸ ಕೊಟ್ಟಿಲಬಿಡ್ ಮೆನ್ಷನ ಮಾಡಿಲ್ಲ ಕಗೊಲಜಿ ಪಾರ್ಮಸಿಟಿ ಸ್ಯುಟಿಕಲ್ ಕೆಮಸ್ಟ್ರತ್ ನಮ್ಮತ್ರ್ರೆ ಇವರೆಲ್ಲ ತಗೊಂಡರಾದಾರ
ಸಿಸ್ಟರ್ ನನಗ್ ಗೊತ್ತಿರ ಮೂರೇ ಡಿಪಾರ್ಟ್ಮೆಂಟ್ ಅಂತತ್ ನೋಡು ಕಾಲೇಜಿ ಕಾಗನೆಸ್ಸಿ
ಕಗಣಸಿ ಕೊಟ್ಟಿಲ್ಲ ಇಲ್ಲಿ ಹ್ಮ್ ಕಗಣಸ ಸಿಟಿಕ್ಸ್
ಮತ್ತೆ ಫಾರ್ಮಾಸ್ಯುಟಿಕಲ್ ಕೆಮಿಸ್ಟ್ರಿ ಹಾ ಪಾರ್ಮಸಿಟಿ ಕನುಷ್ಟ ಹೋಗ ಡಿಪಾರ್ಟ್ಮೆಂಟ್ ಮತ್ತ ಕೆಮಿಸ್ಟ್ರಿಗೆ ಬರ್ತವೆ ಎಲ್ಲ ಎಮ್ ಸಿ
ಪಾರ್ಮ ಮಾರ್ಕೆಟಿಂಗ್ ದ ಫಾರ್ಮ ಮ್ಯನೇಜ್ಮೆಂಟ್ ಮಾರ್ಕೆಟಿಂಗ್ ಹೆಚ್ಆರ್
ಇದನಕ್ಕೆೆ ಹ್ಮ ಡಿಪಾರ್ಟ್ಮೆಂಟ್ ಹೇಳ್ಕತ್ ನ ನ ಕಾಲೇಜಿಗೆ ಎಚ್ಚೆ ಪಿ ಎಲ್ಲ ಬರ್ತಾವ
ಡಿಪ್ಲೋಮಾ ಇನ್ ಕ್ಲಿನಿಕಲ್ ರಿಸರ್ಚ್
ಇನರ್ಗಾನಿಕ್ ಇಂಜಿನಿಯರ್ ಕೆಮಿಸ್ಟ್ರಿಯ ಭಾರತ ಸಂಘ ಸಿಸ್ಟರ್ ಫಿಫ್ಟಿ ನಾನ ಒಂದು ಸಬ್ಜೆಕ್ಟ್ ನೀ ಅದ ಯಾದ ಯಾವ ಕೆಮಿಸ್ಟ್ರಿ ಯದ್ರಾಗ ಬರ್ತವ ಯಾವ ಡಿಪಾರ್ಮೆಂಟದಾಗ ಗ ಬರ್ತವ ಫಾರ್ಮಸಿಯಾಗ ಇದೇ ಡಿಪಾರ್ಟ್ಮೆಂಟ್ ಅಬ್ಬರ್ ಕರ್ಲೆ ಎಚ್ಚೆಪಿ
ಹೆಚ್ಐಪೀನಾ
ಹಲೋ ಯಾವದ ಕಾಲೇಜಿ ಹ ಇನರಾಗಿನಿಕ್
ಏನು
ಯಾವ ಡಿಪಾರ್ಟ್ಮೆಂಟ್ಗ ಬರ್ತಿಲ್ ಅಲ್ಲ ಹ
ಕೆಮಿಸ್ಟ್ರಿ
ಎತ
ಖ್ಯಾತ ಕಾಲೇಜಿನ್ಯಾಗ ಬರ್ತದ
ಬೈ ಕೆಮಿಸಿಟ್ರಿ
ಬಯೋ ಕೆಮಿಸ್ಟ್ರಿ ಪಾರ್ಮಸ್ಯಟಿಕ್ ಕೆಮಿಸ್ಟ್ರಿ
ಮಡ್ಡ ಬರ್ ಮಡ್ಡ ಬರ್ತ ಬಯೋಕೆಮಿಸ್ಟ್ರಿ
ಬಯೋಕಮ ಬಯೋಕಮಿಸಟ್ರಿ ಕಾಲೇಜ ವರ್ತ
ಹಾ ಕಾಲೇಜ್ ಬರ್ತ್ ಕೆಮಿಸ್ಟ್ರಗಲ್ಲ
ಕೆಮಿಕಲ್ಸ್ ಅಂದ್ರೆ ಇದು ಕಾಲೇಜ್ ಬರ್ತಲ್ಲದು ಕಾಲೇಜ್ ಕೆಮಿಸ್ಟ್ರಿ ಅವಾರ್ಡ್ ಬರುತ್ ತಡಿ
ಹಾ ಚೆಕ್ ಮಾಡು ಗೂಗಲ್ ಚೆಕ್ ಮಾಡು ಹಾ ಏನ್ ಮಾಡತ್ ಏ್ ಹತ್ ನಿಮಿಷ ಆದ್ರ ತಡಿ ನಾನ್ ಆನ್ಲೈನ್ ಬರ್ತ್ನಾ
ಹತ್ತ್ ಹತ್ ನಿಮಿಷ ಆಯ್ತಡಿ ನಾನ್ ಮಾಡ್ತೇನೀ ತಡಿ
ಆಯತ ಹಚ್ಚ